ಹಲೋ ಹಲೋ
ಹೇಳಿ
ಕೇಳಸ್ತಿದೆಯಾ
ಹಾ ಕೇಳಸ್ತಿದೆ.
ನಮಸ್ ನಮಸ್ಕಾರ.
ಏನ್ ಮಾಡ್ತಿದ್ದೀರಿ.
ಸುಮ್ನೆ ಕೂತಿದ್ದೀನಿ ಹೊರಗಡೆ ನೀವೆನ್ ಮಾಡ್ತಿದ್ದೀರಾ.
ನಾವು ಚಾ ಕುಡ್ಕೊಂಡು ಹೊರಗಡೆ
ಹ್ಮು ಮಧ್ಯಾಹ್ನ ಊಟ ಆಯ್ತ್. ತ್ತ
ಹ ಇವತ್ತು ಮಧ್ಯಾಹ್ನ ಊಟ ಆಯ್ತು ಆಹ ನಮಗೆ ಅನ್ನ ಮೆ ತ್ತ ಸಾಂಬಾರ್ ಕೊಟ್ಟಿದ್ರು ಬೆಂಡೆಕಾಯಿ ಸಾಂಬಾರ ಅಂತ ಹ್ಮ ತಿಂದ್ವಿ. ಹ್ಮ ಹಾಸ್ಟೆಲ್ ಲ್ಲಿ ಹೇಗಿರು ಮತ್ತೆ ಗೊತ್ತಿರುತ್ತೆ ಅಲ್ವಾ ಒಂದಿಸ ಚೆನ್ನಾಗಿದ್ರೆ ಇನ್ನೊಂದ ದಿವ್ಸ ಚೆನ್ನಾಗಿರು. ತ್ತಿಲ್ಲ ಇದೆ ತರ ಇರುತ್ತೆ. ಆಮೇಲೆ ಬೆಳಗ್ಗೆ ಉಪ್ಪಿಟ್ಟ ಕೊಟ್ಟ. ಟ್ಟಿದ್ರು ನಮಗೆ. ಅದ್ರಿಂದ ಅದನ್ನು. ತಿನಕ್ಕ ಆಗಿಲ್ಲ. ತಿಂದಿರ್ಲಿಲ್ಲ. ಅದಾದ್ಮೇಲೆ ಸಂಜೆ ನಾಲ್ಕ್ ಗಂಟೆ ಅಷ್ಟರಲ್ಲಿ ನನಗೆ ತುಂಬಾನೇ ಹೊಟ್ಟೆ ಹಸಿವು ಆಗ್ತಿತ್ತು ಅದಕ್ಕೆ ಇಲ್ಲಿ ಒಂದು ಕೊಠಡಿ ಇದೆ ಆ ಕೊ ಠಡಿಯಲ್ಲಿ ನಾವು ತಿಂಡಿ ತಗೊಂಡು ತಿಂದ್ವಿ ಅನ್ನಾ ಫ್ರೈಡ್ ರೈಸ್. ಅದನ್ನ ತಗೊಂಡ. ತಿಂದ್ವಿ. ಅಪಾಗ್ ಒಂದ್ ಸ್ವಲ್ಪ. ತು ಸಮಾಧಾನ ಆಯ್ತು ನನ್ ಹೊಟ್ಟೆಗೆ.
ಹ್ಮ್ ನೀವು ಈಗ. ಅಲ್ಲ ಈಗ ನೀವು ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಲ್ವಾ.
ಆ ಅದು ನೋಡ್ಬೇಕು ಹೊಟ್ಟೆ ಹಸಿವೆ ಆದ್ರೆ ತಿಂತೀವಿ ಇಲ್ಲ ಅಂದ್ರೆ ಇಲ್ಲ.
ನೋಡಿ ಈಗ ಊಟ ಮಾಡ್ದೆ ಅಂತೇಳಿ ರಾತ್ರಿ ಊಟ ಮಾಡ್ತರ ಇರ್ಬೇಡಿ ರಾತ್ರಿ ಒಂದ್ ಸ್ವಲ್ಪ ಆದ್ರು ತಿನ್ನಿ ಯಾಕಂದ್ರೆ ರಾತ್ರಿ ಊಟ ಬಿಡ್ಬಾರ್ದು.
ಹ್ಮ ಪ್ರಯತ್ನಿಸ್ತೀನಿ. ಮತ್ತೆ ಈಗ ಹೊಟ್ಟೆ ತುಂಬಾ ಇರುತ್ತಲ್ಲ ಮತ್ತೆ ತಿನದಕ್ಕೆ ಆಗುದಿಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ.
ಏನ್ ಪರವಾಗಿಲ್ಲ ನಿಧಾನ ಆದ್ರೂ ಪರವಾಗಿಲ್ಲ ಊಟ ಮಾಡಿ ಮಲ್ಕೊಳ್ಳಿ ಆಯ್ತಾ.
ಹ್ಮ ಸ ಸರಿ ಸರಿ.
ಹೇಗಿತ್ತು ಇವತ್ತಿನೊನ್ದ್ ದಿನ ನಿಮ್ದು.
ಇವತ್ತು ದಿನ ಬೆಳಗ್ಗಿಂದ ಓಡಾಡೋದೆ ಸರಿ ಹೋಯ್ತು ರೀ ನಮ್ದು.
ಯಾಕ್ರಿ.
ತ್ತ ನಮ್ ಕಾಲೇಜ್ ಅಲ್ಲಿ ನಮ್ಗೆ ಒಂದು ಪರೀಕ್ಷೆ ಇತ್ತು. ಆ ಲ್ಯಾಬ್ ಅಂತ ಹೇಳ್ಬಿಟ್ಟು. ತ್ತು. ಹ ಮಿಷಿನ್ ಲರ್ನಿಂಗ್ ಆದ್ಮೇಲ್ ಸಬ್. ಚೆಕ್ಟದು ಅದು ಬಂದ್ಬಿಟ್ಟು ನ ನಂಗೆ ಶುರುವಾಗೋದು ಹನ್ನೊಂದುವರೆಗೆ ಅಂತ ಹೇಳಿದ್ರು. ಆದ್ರೆ ಬೆಳ ಗ್ಗೆ ಅಷ್ಟೊತ್ಗೆ ಮೆಸೇಜ್ ಹಾಕಿದ್ರು ಅವರು ಏನಂದ್ರೆ ಆ ಹತ್ತುವರೆಗೆ ನಿಮ್ಗೆ ಶುರುವಾಗು ಅಂತಾ ನಾವ್ ಅಲ್ಲಿ ಹೋಗಿ ಹತ್ತು ಗಂಟೆಯಿಂದ ಕಾಯ್ತಿದ್ದೀವಿ ಹೊರಗಡೆ ನಿಂತು ಆದ್ರೆ ಅವರು ನಮಗ ಕರೆದಿದ್ದು ಹನ್ನೊಂದ್ ಗಂಟೆ ಕರೆದ್ರು ಒಳಗಡೆಗೆ ಹನ್ನೊಂದ್ ಗಂಟೆ ಕರೆದ್ರು ನಾವು ಇನ್ನೇನ ಸರಿ ಅಂತ ಹೋದ ಭಯ ಭಯ ಹತ್ತಿತ್ತು ನಮ್ಗೆ ಹತ್ತು ಪ್ರೋಗ್ರಾಮ್ ಇದ್ದಿದ್ದು ಅದ್ರಲ್ಲಿ ನಿನ್ನ್ ನೇ ನಮ್ಗ ಏನೋ ಕೆಲ್ಸ ಐತೆ ಅಂತ ಹೊರಗಡೆ ಹೋಗಿದ ವಿ ಅ ಇವತ್ತು ಬೆಳಗ್ಗೆ ನಿನ್ನೆ ಸಂಜೆ ಬಂದ್ವಿ. ಒಂದ್ ಐದುವರೆ ಹಂಗೆ ಬಂದಿ ಎಲ್ಲ ಫ್ರೆಶ್ ಮಲ್ಗಿದ್ವಿ. ಆ ತುಂಬಾ ಅಂದ್ರೆ ತುಂಬಾ ತಲೆನೋವಾಗ್ತಿತ್ತು ಯಾಕಂದ್ರೆ ಪ್ರವಾಸ ಮಾಡಿ ಬಂದಿದ್ವಿ ಅಲ್ಲಾ.
ಎಲ್ಲಿ ಹೋಗಿದ್ರಿ.
ಹ್ಮು ನಮ್ದೇ ಅಮ್ಮನ್ ಮನೆಗ್ ಹೋಗಿದ್ವಿ ಏನೋ ಕೆಲ್ಸ ಇತ್ತು ಅಂತ ಹ್ಮು ಹ್ಮು ಅಲ್ಲಿಂದ ಬರೊ ಅಸ್ಟೊತ್ತಿ ನಮಗೆ ಎ ಅ ಸಮಯ ಆಗಿತ್ತು ಅ ಬೆಳಗ್ಗೆ ಎಲ್ಲ ಓಡಾಡಿ ಪ್ರವಾಸ ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಪ್ರವಾಸ ಮಾಡಿದ್ದು ತುಂಬಾ ಒಂಥರ ಆಗೋ ಯ್ತು ಅದ್ರಿಂದ ಸಂಜೆ ಬಂದು ಒಂದ್ ಸ್ವಲ್ಪ ಫ್ರೆಶ್ ಆಗಿ ಮಲಿಗ್ ಬಿಟ್ವಿ ಅದ ಆದ ಆಮೇಲೆ ತಗೊಳ್ಳಿ ಎದ್ದೋಳ್ತೀನಿ ನನ್ ಕೈಯಲ್ಲಿ ಕಣ್ಣು ಬಿಡಕ್ ಆಗ್ತಿಲ್ಲ ಫುಲ್ಲು ಅಂದ್ರೆ ಫುಲ್ಲು ತಲೆ ನೋವು ಕಣ್ಣೆಲ್ಲ ಉರಿ ಉರಿ ಆಗ್ತಿತ್ತು.
ಅದೇ ಆ ಸ್ನೇಹಿತರ ಇದ್ರು ಅವ್ರ ಜೊತೆ ಸ್ವಲ್ಪವೆ ಮೆಂತ ಪ್ಲೇಸ್ ಹಚ್ಚಿಸಕೊಂಡು ಕಣ್ಣಿಗೆ ಕಂಟು ಬಾಕ್ ಕೊಂಡು ಮಲಿಗ್ ಬಿಟ್ಟಿದ್ದೆ ಆ ಆಮೇಲ್ ಲೆ ಒಂದು ಅರ್ಧ ಗಂಟೆ ಆ ತರ ಆದ್ಮೇಲೆ ಎದ್ದೆಲ್ದೆ ಓದೋಣ ಅಂತ. ಮತ್ತೆ ಏನು ಓದಿರ್ಲಿಲ್ಲ. ಭಯ ಭಯ ಆಗ್ತಿತ್ತು ಅಯ್ಯೋ ಏನಾಗುತ್ತೆ ಏನಾಗುತ್ತೆ. ಮತ್ತೆ ಎಂತ. ಅವಾಗ ಓದಕ್ಕೆ ಅಂತ ಹೋಗ್ತೀನಿ ನನಗೆ ಒಂದೆರಡ್ ಲೈನ್ ಓದಷ್ಟತ್ತಿಗೆ ಒಥರ ನಿದ್ದೆ ಆಗ್ತಿದೆ ಅದು ಅರ್ಧ ಗಂಟೆ ಓದಿದ್ರು ಒಂದ್ ಲೈನ್ ನನ್ ಕೈಯಲ್ಲಿ ಓದಕ್ ತರ್ಲಿಲ್ಲ ಇನ್ನ ಸರಿ ಬಿಡು ಇದೆಲ್ಲ ಓದಕ್ ಆಗಲ್ಲ ಏನಿಲ್ಲ ಅಂತಬಿಟ್ಟು ಎತ್ತಿದ್ಬಿಟ್ಟು. ನನ್ ಗೆಳತಿ ಒಬ್ ಒಬ್ಳಿಗೆ ಹೇಳ್ಬಿಟ್ಟು ಆಹ ನನ್ ಗಲ್ತಿ ನನ್ ಪಕ್ಕದದಲ್ಲಿ ಕೂತಿದ್ಲು ಅವಳಗೂ ನನ್ ಕಡೆ ನೋಡಕ್ ಆಗ್ದಿರ. ಸರಿ ಹೋಗ ಮಲಿಕೋ ಬೆಳಿಗ್ಗೆ ಎಬೆರೆಸ್ತೇನಿ ಅಂತ ಹೇಳಿದ್ಲು ನಾ ಹೋಗಿ ಸರಿ ನನ್ಗೂ ಇವಾಗ ಓದಿದ್ರು ಏನೋ ತಲೆಗ್ ಹೋಗಲ್ಲ ಅಂದ್ಬಿಟ್ಟು ಮಲಿಗ್ ಬಿಟ್ಟಿರೋದು.
ಹಾ
ನಾ ಬೆಳಗ್ಗೆ ನೋಡ್ತೀನಿ ಮಲ್ಲಿಗ್ ಬಿಟ್ಟಿದ್ದೀನಿ ಚೆನ್ನಾಗಿ ನಿದ್ದೆ.
ಹಾ
ಬೆಳಗ್ಗೆ ನನ್ ಗೆಳತಿ ಎಬ್ಬರ್ಸಿದ್ರು ಒಬ್
ಎಷ್ಟೊತ್ತಿಗೆಬ್ಬಸಿದ್ರು ನಾ-ನಾಲ್ಕ್ ಗಂಟೆಗೆಲ್ಲ ಎದ್ದು ಓದುತ್ತೀರಾ ನೀವು.
ಇಲ್ಲ ಇಲ್ಲ ಹಾ ಹೇಳೋದ್ ಕೇಳಿ. ನಾಲ್ಕ್ ಗಂಟೆಗೆ ಎದ್ ಮತ್ತೆ ಅವಾಗ ಓದೋಣ ಅಂತ ಕಂಡ್ಬಿಡ್ ನನ್ ಕೈಯಲ್ಲಿ ಓದಕ್ ಆಗ್ ತ್ತಿಲ್ಲ ಕಣ್ಣೆಲ್ಲ ಮಂಜ್ ಮಂಜು ಆಮೇಲೆ ಹಂಗೆ ಮಲಗ್ ಬಿಟ್ಟೆ ನಾಲಕ್ ಕ್ಕು ವರೆಯವರ್ಗು. ಆ ಒಂದ್ ನಾಲಕ್ ಕ್ಕು ವರೆ ಆದ್ಮೇಲೆ. ಒಂದ್ ಸ್ವಲ್ಪ ಓದೋಣ ಅಂತ ಅರ್ಧ ಪ್ರೋಗ್ರಾಮ್ ಓದದೆ ಅದಾದ್ಮೇಲೆ ನನ್ಗ ಆಗ್ಲಿಲ್ಲ ಅವಾಗ್ಲು ತಲೆಗತ್ತತಿರ್ಲಿಲ್ಲ ಮತ್ತೆ ಹಾಗೆ ಮಲಗ್ ಬಿಟ್ಟೆ ಆಮೇಲೆ ಆರ್ ಗಂಟೆ ಆಗ ಮತ್ತೇ ನನ್ಗೆಳತಿ ಇಬ್ಬ್ರಸ್ದಲೆ. ಅಯ್ಯೋ ದೇವ್ರೆ ಅನ್ಕೊಂಡು ಆರ್ ಗಂಟೆೆಗೆ ಎದ್ದೋಳ್ದೆ ನಾನು ಆರ್ ಗಂಟೆೆಗೆ ಎದ್ದಿ ಅಯ್ಯೋ ನನ್ ಕೈಯಲ್ ಆಗಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬೆಳಿಗ್ಗೆ ಆ ಮತ್ತೆ ಓದಕ್ಕೆ ತೆಗ್ದೆ ನಾನು. ಅವಾಗೂ ನನ್ ಕೈಯಲ್ ಆಗಿಲ್ಲ ಆಮೇಲೆ ಒನ್. ಪ್ಪತ್ತು ಮಲ್ಗೀ. ಒಂದ್ ಆರು ಹತ್ತಂಗ ಆಗಿ ತ್ತು ಅವಾಗ ಎದ್ದೋಗಿ ಆ ಮುಖ ಎಲ್ಲಾ ತೊಳ್ಕೊಂಡು ಹೊರಗಡೆ ಬಂದಿ ಕೂತ್ಕೊಂಡೆ. ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ ತ್ತು ತಲೆ ಎಲ್ಲ. ಹಾ ನಾವೆಲ್ಲ. ಕಡಿಮೆ ಆಗಿತ್ತು ನಿದ್ದೆ ಎಲ್ಲಾಚ್. ಚೆನ್ನಾಗ್ ಮಾಡಿದ್ದೆ ಅಲ್ವಾ ಅದ್ರಿಂದ ಒಂದು ಗಂಟೆಯಲ್ಲಿ ನಾಲಕ್ ಪ್ರೋಗ್ರಾಮ್ ಓದ್ಬಿಟ್ಟೆ ಆ ಸಮಾಧಾನ ಆಯ್ತು ಸರಿ ಬಿಡು ಅಂತ ಆಮೇಲೇ ಹೊ-ರೂಮ್ಗ್ ಹೋದೆ ನನ್. ಗೆಳತೀಯರಿದ್ರು. ಹಲ್ಲಿಗ್ಗೋಗಿ ಕೇಳ್ದೆ ಬೇರೆ ಯಾವ್ದು. ತೀರಾ ಅಂತ ಅವರಿಗೆ ಅವ್ರನ ಕೇಳ್ದಾಗ ಇನ್ನು. ಹು ಎರಡ್ ಪ್ರೋಗ್ರಾಮು ನಾವು ಎಕ್ಸ್ಟ್ರಾ ಓದ್ತಿದೀವಿ ಅಂತ ಹೇಳಿದ್ರು ನಾನು ಓದೋಣ ಅಂತ ಪ್ರಯತ್ನಿಸ್ದೆ. ಆದ್ರೆ ನನ್ ಕೈಯಲ್ಲಿ. ಮನ್ಸ್ ಬರ್ಲಿಲ್ಲ ಓದೋದಿಕ್ಕೆ. ಅಯ್ಯೊ ಸಾಕ್. ಓದಿರೋ ಪ್ರೋಗ್ರಾಮೆ ಮತ್ತೆ ಏನಾದ್ರು. ಮಾಡಿದ್ರೆ ಆಯ್ತು ಅಂತ ಹೋಗ್ಬಿ ಟ್ಟೆ ಹೆಂಗೋ ಧೈರ್ಯ ಮಾಡ್ಕೊಂಡು ಹ್ಮ್ ಅದಾದ್ಮೇಲೆ ಸರಿ ಅಂತ ಹೋದೆ ಕಾಲೇಜಿಗ್ ಹೋದೆ ನನಗೆ ಒಂಥರ ಭಯ ಭಯ ಸಂಕಟ ಆಗೋಗ್ತಿತ್ತು.
ಯಾಕೆ ಓದಿದ್ರಿ ಅಲ್ವಾ ನಾಲಕ್ಕೂ
ಆದ್ರೆ ನಾನ್ ಓದಿರೊದ್ ಬಿಟ್ಟು ಬೇರೆ ಯಾ ದ್ರು ಬಂದ್ಬಿಟ್ರೆ ಮತ್ತೆ ಅವರ್ ಎಕ್ಸಾಮ್ ಪ್ರೋಗ್ರಾಮ್ಮೂ‌ ಕೊಡೋದಿಲ್ಲ ಆ ಅಲ್ಲ ಅಂದ್ರೆ ಮ್-ಅಲ್ಲಿ ಹಂಕೈಗಳನ್ನು. ತ್ತಿಲಿ. ಅಂತ ಹೇಳಿದ್ರೆ ನನಗ್ ಒಂದ ತರ ಆಗೊಗುತ್ತೆ ಅಲ್ವಾ ಆದ್ರಿಂದ ಸಂಕಟ ಸಂಕಟದಲ್ಲಿ ಒಳಗಡೇಗೋದೇ. ಸದ್ಯಕ್ಕೆ ತೆಗ್. ಇದಿದ್ ತಕ್ಷ್ಣ ಒಂದೇ ಪ್ರೋಗ್ರಾಮ್ ಬಂತು ನ ಓದಿರೋದೆ ಬಂದಿದ್ರಿಂದ ಬೇಗ ಬರದ್ಬಿಟ್ಟು ಬಿಟ್ಟು ಆ ಬೇಗಾ ಎಕ್ಸಿಕ್ಯೂಟ್ ಮಾಡಿ ಕೂತಿದ್ವಿ ಅದಾದ್ಮೇಲೆ ಲೇ ನಮ್ ಸರ್ ಕರುದ್ರು ವೈವಾ ಕೇಳ್ತೀನಿ ಬನ್ನಿ ಸಾಕು ಗ್ರಾಫ್ ಗೀಫ್ ಎಲ್ಲ ಬರ್ದಿದ್ದು ಅಂತ ಹೇಳಿದ್ರು ಆದ್ರಿಂದ ಸರಿ ಅಂತ ಅವ್ರಿಗೆ ಎಲ್ಲಾ ತೋರ್ಸ್ಬಿಟ್ಟು ನಾನು ವೈವ ಕೊಟ್ಟಿ ಬ ಬಂದ್ಬಿಟ್ಟೆ ಹೀಗಾಯ್ತು ನಂದು ದಿನ ಎಲ್ಲ ಅದಾದ್ಮೇಲೆ ಬಂದೆ ಊಟ ಮಾಡ್ಕೊಂಡೆ ಗೆಳತಿಯರೊಡಿಗೆ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆಯ್ತು
ಹ್ಮ್
ಒಂದ್ ಸ್ವಲ್ಪತ್ತು ಆದ್ಮೇಲೆ ನನ್ ಗೆಳತಿ ಒಬ್ಳು ಕರೆ ಮಾಡಿದ್ಲು ಅಂದ್ರೆ ನಮ್ದು ಒಂದು ಇಂಟರ್ನ್ಶಿಪ್ ಆಗಿದೆ ಅದು ದೂರ ಇ ಮತ್ತೆ ನಮಿಗ್ ಇಲ್ಲಿಂದ ಅದಕ್ಕೆ ಏನ್ ಮಾಡುದು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ ಈ ಕಡೆ ಕಾಲೇಜು ಇರುತ್ತೆ ಆಕಡೆ ಅದೂ ಮಾಡ್ಬೇಕು ಏನ್ ಮಾಡುದು ಅಂತ ಗೊತ್ತಾಗ್ದಿರಾ ಆ ಕಡೆ ಈ ಕಡೆ ಒದ್ದಾಡ್ತಿದ್ದೆ ಅದ್ರಿಂದ ಸರಿ ಬಾ ಆ ಯಾರನಾದ್ರು ಕೇಳೋಣ ಪ್ರೊಫೆಸರ್ ಅಂತ ಹೇಳಿದ್ರು ಆದ್ರಿಂದ ಕಾಲೇಜ್ಗೆಲ್ಲ ಹೋಗಿ ಎಲ್ಲರ ಹತ್ರಾನೂ ಕೇಳಿದ್ವಿ ಅವರು ನೋಡಿ ನೆಕ್ಸ್ಟ್ ಸೆಮ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಇದೇ ಪ್ರಾಜೆಕ್ಟ್ ಬರುತ್ತೆ ಅಥವಾ ಇದೇ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಇರೋದ್ ಆದೆ ನಿಮಗೆ ಉಪಯೋಗ ಆಗುತ್ತೆ ಆ ನೋಡಿ ಎಲ್ಲ ಒಪ್ಕೊಂಡ್ರೆ ಮಾಡಿ ಅಂತ ಅವರು ಹೇಳ್ತಿದ್ರು ಹ ಅದ್ರಿಂದ ಹಾಗೆ ಎಲ್ಲಾರ್ದು ಕೇಳಸ್ಕೊ ಬಂದ್ವಿ ಅ ಅದಾದ್ಮೇಲೆ ನಮ್ಗೆ ಇಲ್ಲಿ ಒಬ್ರು ಅ ಅಂದ್ರೆ ರೆಫರ್ ಮಾಡಿದ್ರು ಇದನ್ನ ಮಾಡಿ ಇಂಟರ್ವ್ಯೂನ ಕೊಡಿ ಅಂತೆಲ್ಲ ಪ್ಲೇಸ್ಮೆಂಟ್ ಸರ್ ಅಂತ ಅನ್ಬಿಟ್ಟು ಅವ್ರ್ ಹತ್ರ ಏನಾದ್ರೂ ಸಿಗುತ್ತೇನೋ ನೋಡೋಣ ಅಂತ ಹೋದ್ರೆ ಆ ಸರ್ ಇವತ್ತು ಬಂದಿರಲಿಲ್ಲ ನಾವು ನಮಿಗ್ ರ್ಲ ಸರ್ ಇವತ್ತು ಬಂದಿಲ್ಲ ಅಂತ ಬಂದಿದ್ದಾರೆ ಅಂತ ಅನ್ಕೊಂಡೆ ಇದ್ವಿ ಎಲ್ಲಾದ್ರೂ ಹೋಗಿರ್ತಾರೆ ಅಂತ ನಾವು ಸರ್ರಿಗೆಲ್ಲಾ ಕರೆ ಮಾಡಿದ್ವಿ ಸರ ಕಲ್ ಅಂದ್ರೆ ಕರೆನ ತೆಗಿಲಿಲ್ಲ ಅ ಕಾತ್ವಿ ಕಾತ್ವಿ ಕಾತ್ವಿ ಕಾತ್ವಿ ಒಂದುವರೆ ಗಂಟೆ ಕಾತ್ವಿ ಅದಾದ್ಮೇಲೆ ಇದಾಗಲ್ಲ ಹೋಗ ಲ್ಲ ಅಂದ್ಬಿಟ್ಟು ನನ್ಗೆಳಿತಿದ್ದು ಸ್ವಲ್ಪ ಪ ಮಾರ್ಸ್ ಕಾರ್ಡ್ ಎಲ್ಲ ಇಸ್ಕೊಳ್ಳೋದಿತ್ತು ಅದನ್ನೆಲ್ಲ ಇಸ್ಕೊಂಡು ಬಂದ್ವಿ ಹ ಇಸ್ಕೊಂಡ್ ಬಂದಿ ಹಾಗೆ ನಾವು ಬಂದ್ವಿ ಕೆ
ಓ ಹೌದವತ್ತು ನಿಮ್ ದಿನ ಅಂತೂ ತುಂಬಾ ಕಷ್ಟಕರವಾಗಿತ್ತು ಅಂದ್ ಕೊಳ್ಳಿ.
ಹೌದು ನನಗೆ- ತುಂಬಾ ಬೇಜಾರ್ ಬೇಜಾರ್ ಆಗ್ತಿತ್ತು ಅದ್ರಲ್ಲಿ ಬಂದಿದ್ ತಕ್ಷಣ ಒಂದ್ ಸ್ವಲ್ಪ ತಲೆನೋವ್ತಿತ್ತು ಅದಕ್ಕಾಗಿ ನನ್ಗೆ ತ್ತೆ ಒಬ್ಳತ್ರ ಆ ತಲೆಗೆ ಎಣ್ಣೆ ಇಡ್ಸ್ಕೊಂಡ್ಡೆ. ಹೇಗಾಯಿತು. ದಿನ ಇವತ್ತು.
ಓ ಹೌದಾ.
ಇವತ್ತಂದು ನನ್ನ ಬಾಧೆ ಎಲ್ಲಾ ನಿಮ್ಮ ಹತ್ರ ಹೇಳ್ಕೊಳ್ದಿದ್ದಕ್ಕೆ ನನ್ಗೊಂದ್ ಸ್ವಲ್ಪ ನೆಮ್ಮದಿ ಅಂತ ಅನ್ನಸ್ತಿದೆ ಹೀಗೆ ಕರೆ ಮಾಡ. ತಾರಿ ನೀವು.
ಹಾ ನನ್ ಬಾದ್ಯನ್ ಕೇಳಕ್ಕೆ ಯಾವಾಗ್ಲು ಇರ್ತೀನಿ ಇದೇ ರೀತಿ ಕರೆ ಮಾಡ್ತೀರಿ.
ಹ್ಮ್ ಸರಿ ರಿ ಧನ್ಯವಾದ.
ಹ್ಮ ಸರಿ ರೀ ಧನ್ಯವಾದ.
ಕಟ್ ಮಾಡಿ.